ಹೇಗಿದಿರಾ.
ಚೆನ್ನಾಗಿಲ್ಲ ಕೆಟ್ಟೋಬಿಟ್ಟಿದ್ದೀನಿ. ಹ ನಮ್ಮಾಸ್ಲು ಊಟ ತಿಂದು. ಸಪ್ ಸಾಂಬಾರು.
ಅನ್ನ ಮುದ್ದೆ.
ಹ್ಮ್
ಹ್ಞ ಅಷ್ಟೇ
ಅಷ್ಟೇನಾ
ಹಾ ನಾನ್ ಕುಡ್ದಿಲ್ಲ ಈಗ ಅವಮಾನ ಸರಿ ಇಲ್ಲ ಅದಿಕ್ಕೆ
ನೀವ್ ಯಾಕೆ ಬಿಟ್ಟ
ನಾವ್ ಇವತ್ ಮಾಡ್ಕೊಂಡು ನ ಆಮೇಲೆ ಮಾತಾಡೋದು
ಅಂದರೆ ಕನ್ನಡದಲ್ಲಿ ಹೇಳುವುದು ಬೇಗ ಬೇಗ ಬರುವುದಿಲ್ಲ
ಹೌದು ಆಂಗ್ಲ ಭಾಷೆ ನೆನಪಾಗಗ್ಬಿಡುತ್ತೆ ಬೇಗ ಅದಕ್ಕೆ
ಹಾ ಹಾ ನೀವು ಕನ್ನ ಕರ್ನಾಟಕದವರೇ ಅಲ್ಲಾ ಮತ್ತೆ ಯಾಕೆ ನಿಮ್ಮ ಭಾಷೆ ತಡದ್ವಾಗಿ ಮಾತಾಡ್ತೀರಾ
ಅ
ಕನ್ನಡ ಭಾಷೆಯನ್ನು ನೀವು ತೊದಲು ಮಾತಾಡುತ್ತೀರಾ ಯಾಕೆ
ಇಲ್ಲ
ಅಂದ್ರೆ ಆಂಗ್ಲ ಭಾಷೆಯನ್ನು ಸೇರುಸ್ತೀರಲ್ಲ
ಹು ರೂಡಿಯಾಗಿದೆ
ಹ್ಮ ಹ್ಮ್
ಹಾಗೆ ಹ್ಮ ಹ್ಮ್
ಮಳೆ ಬಂದಿತ್ತಾ
ಹಾ ಬಂದಿತ್ತು ನಿಮ್ಮ ಕಡೆ ಬಂದಿತ್ತಾ
ಹಾ ನೀವು ಮಳೆಯಲ್ಲಿ ನೆನೆಯುವುದಿಲ್ವಾ
ಹಾ ನೆನಿತೀನಿ ನೆನಿ ಯುವ್ ಬೇಕು ಅನ್ಸಿದ್ರೆ
ಮತ್ ಇವತ್ ಹೋಗಿರ್ಲಿಲ್ವ
ಇವತ್ ನೆನಿಬೇಕು ಅಂತ ಅನ್ಸಿಲ್ಲ
ಯಾಕೆ
ಜೋರ ಬರುತ್ತೆ ಅದಿಕ್ಕೆ
ಹ ಹೊ ಮತ್ತೆ ನೀವು ನಿಮಗ್ ನೆನಿಬೇಕು ಅಂದಾಗ ಅವಾಗ ಜ್ವರ ಬರಲ್ವಾ
ಅದು ನಾನು ಸಮಯ ನೋಡ್ಕೊಂಡು ಹೋಗ್ತೀನಿ
ಹೀಗ್ ಯಾಕ್ ಸಮಯ ಸರಿ ಇಲ್ವಾ
ಇಲ್ಲ ನನ್ನ ಪರೀಕ್ಷೆಗಳಿದೆ
ಓಹೋ ನಿಮ್ಮ ಪರೀಕ್ಷೆಗಳಿದಾವೆ
ಹು
ಹಾ ಮತ್ತೆ ಅಭ್ಯಾಸ ಮಾಡೋದಿಲ್ವಾ
ಹಾ ನೀವು ತಲೆ ತಿಂತಾ ಇದೀರಲ್ಲ ನನ್ ನಗೆ ಅದಕ್ಕೆ ಸುಮ್ಮನೆ ಇಲ್ಲೇ ಕೂತಿದ್ದೀನಿ
ಏನ್ ತಲೆ ತಿಂದ್ರಿ ಹಾ
ನನ್ನ ರೂಮಿನಲ್ಲಿ ಒಬ್ಬ ಅಕ್ಕ ಇದ್ ಇದ್ದರೆ ಅವರು
ಹಾ ಅವ್ರಿಗೆ ಬೇರೆ ಕೆಲ್ಸ ಇರುವುದಿಲ್ಲ ಅದಕ್ಕೆ ನಿಮ್ಮ ತಲೆ ತಿಂತಾರೆ
ಹ ಅದೇ ಅದೇ ಅದು ನಿಜಾನೆ
ನಿಮ್ಮ ದೂರವಾಣಿ ಎಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀರಾ
ಮುಂದೆ ಹಿಡುಕೊಂಡು ಮಾತಾಡ್ತಾ ಇದೀನಿ
ನಿಮ್ಮ ಧ್ವನಿ ಸರಿಯಾಗಿ ಕೇಳತಿಲ್ಲ
ಕೇಳಿಸುತ್ತಿದೆ ಕಿಚ್ ಕಿಚ್ ಆಗಿದೆ
ಹಾ ಸ್ವಲ್ಪ
ಹಾ ಮಾತ್ರೇ ತಗೋಳ್ಳಿ ಸರಿ ಹೋಗುತ್ತೆ
ಹಾ ತಗೋಬೇಕು ಮಾತ್ರೆ ಅಲ್ಲ ನಾನು ಔಷ ಇದು ಔಷಧಿಯನ್ನು ತಗೋತೀನಿ
ಹ್ಮ್
ಹ್ಮ್
ತಗೊಳ್ಳಿ ತಗೊಳ್ಳಿ ಸರಿ ಮಾಡಿಕೊಳ್ಳಿ
ಮತ್ತೆ ಏನು ಸಮಾಚಾರ ಏನಾದ್ರೂ ಹೇಳಿಯಲ್ಲ ಯಾವದಾದ್ರರು ಕತೆೆ ಹೇಳಿಯಲ್ಲ.
ಈ ಕತೆ ಕೇಳಿ ಕೇಳಿ ನನಗೆ ಹ್ಮ.
ಕತೆ ಅಲ್ಲ ನನ್ನ ತಂಗಿ ಕತೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ.
ಆ ಹಾ.
ಹಾ
ಸರಿ ಹೇಳಿ.
ಏನು ಅವ ಅವಳು ಕತೆಯನ್ನು ಬರಿತಾಳೆ ಆ ಕತೆಯನ್ನು ಬರೆದು ಪುಸ್ತಕವನ್ನು ಏನು ಮಾಡ್ತಿದ್ದಾಳೆ.
ಹೌದಾ ಆ ಪುಸ್ತಕದ. ಹ ಹೆಸರು ತಿಳಿದುಕೊಳ್ಳಬಹು
ನಾನು ನೀನು ನೀನು ನಾನು ಯಾವ್ದೋ ಹೇಳ್ತಿದ್ಲು ನನ್ ತಂಗಿ.
ನಾನು ನೀನು ನೀನು ನಾನು. ಇದೆಂತ ಪುಸ್ತಕ. ಗೊತ್ತಿಲ್ಲ ನ ಕೇಳಬೇಕಲ್ವಾ ನಿಮ್ಮ ತಂಗಿ ಅಲ್ವಾ.
ಅಂದ್ರೆ ಇನ್ನು ಸಂಪೂರ್ಣವಾಗಿ ಅವಳು ಪೂರ್ತಿ ಮಾಡಿಲ್ಲ ಪೂರ್ತಿ ಮಾಡಿದ ತಕ್ಷಣ ತಿಳಿಸ್ತೀನಿ ಅಂತ ಹೇಳಿದ್ಲು.
ಹ ಸರಿ ಮತ್ತೊಂದು ಕರೆ. ಇಲ್ಲಿ ತಿಳಿದುಕೊಂಡು ಮತ್ತೆ ನನಗೆ ಹೇಳಿ.
ಹಾ ಆಯ್ತು ಖಂಡಿ
ಹಾ
ಮತ್ತೆ ನಿಮ್ಮ ಅಕ್ಕನ ಮಕ್ಕಳು ಹೇಗಿದ್ದಾರೆ.
ತ್ತು ನಮ್ಮ ಅಕ್ಕನ ಮಗಳು ನಮ್ಮ ಮನೆಗೆ ಬಂದಿದ್ದಾಳೆ.
ಮತ್ತೆ ನೀವು ಹೋಗಲಿಲ್ಲವೇ.
ನಾನು ಪರೀಕ್ಷೆ ಮುಗಿಸಿಕೊಂಡು ಒಂದೇ ಸಲಿ ಹೋಗುತ್ತೆ ತ್ತನೇ.
ಹಾ
ಪರೀಕ್ಷೆ ಮುಗಿಸಿಕೊಂಡು. ಒಂದೇ ಸಲಿ ಮನೆಗೊ ತ್ತಿನಿ.
ಹ ಹಾ ಆ ತರ ನೀವು ನಿಮ್ಮ ಅಕ್ಕನ ಮಕ್ಕಳನ್ನು ತುಂಬಾ ನೆನಪ ಮಾಡ್ಕತಿದ್ದೀರಾ
ನೇನಪಾಗಾರೆ ಅದಕ್ಕೆ ನಾನು ಅವಾಗವಾಗ ಫೋನ್ ನಮ್ಮ ದೂರವಾಣಿಯಲ್ಲಿ ನೋಡಿಕೊಳ್ಳುತ್ತಿರ್ತೀನಿ
ಹ್ಮ್ ಕರೆ ಮಾಡುವುದಿಲ್ವಾ ನೀವು ಅವರಿಗೆ
ಹ ಮಾಡುತ್ತೇನೆ ಬಟ್ ಅದರ ಇವರು ಫೋನ್ ಮೊಬೈಲ್ ಅನ್ ದೂರವಾಣಿಲ್ಲ ಕೇಳ ತರ ಆಗ ಮಾತ್ ಮಾತನಾಡುವುದಿಲ್ಲ ಅವರು ನಾನು ಫೋನ್ ಚಾವಣೆಯಲ್ಲಿ
ಕರೆ ಮಾಡಿದರೆ ಅವರು
ಅವರು ನಿದ್ದೆ ಮಾಡತಿರುತ್ತಾರೆ ಟೈಮಲ್ಲಿ
ಹಾ
ಅವರು ತುಂಬಾ ಹ ಲ್ಲಲ
ಮತ್ತೇ ಸೇರಿ ನೀವು ಯಾವ ಅಡುಗೆ ಇಷ್ಟಪಟ್ಟು ಮಾಡ್ತೀರಾ
ನಾನು ಏನಾದರೂ ಹ ಸೈನ್ಸ್ ಅ ವೇಳೆಯಲ್ಲಿ ತಿನಿಸುಗಳು ಹ್ಮ ಮಾಡಿಕೊಳ್ಳುತ್ತೇನೆ ಅಡಿಗೆ ವಿಚಾರದಲ್ಲಿ ಅಡಿಗೆ ವಿಚಾರದಲ್ಲಿ ನಮ್ಮಮ್ಮನೇ ಮಾಡ್ತಾರೆ ನಾನು ಎನು ಹಾಏನಾದ
ಆದ್ರೆ ನಿ ನಿಮೀಗೆ ಅಡಿಗೆ ಬರೋದಿಲ್ವಾ
ಮಾಡೋದಿಲ್ಲ
ಮತ್ತೆ ಮು ಮುಂದೆ ಮುಂದೆ ನೀವು ಮಾಡ್ಬೇಕು ಅಂತಂದ್ರೆ ಆವಾಗ್ ಏನ್ ಮಾಡ್ತೀರಾ
ಕಲಿಯಲ್ಲ ಅಂತ ಯಾರು ಹೇಳಿದ್ದು
ಯಾವ ಕಲಿತೀರಾ ಹಗ್ಲಿಂದಾನೇ ಕಲಿಬೇಕು ಅಲ್ವಾ.
ಹಾ ಬ ಸ್ವಲ್ಪ ಸ್ವಲ್ಪ ಮಾಡ್ತೇನೆ.
ಹಾ ಆದ್ರೂನು ನೀವು ಮನೇಲಿ ಅಮ್ಮನಿಗೆ ಕಷ್ಟ ಕೊಡಬಾರ್ದು ನೀವೇ ಅಡಗೆ ಎಲ್ಲ ಮಾಡ್ಬೇಕು.
ಅಕ್ಕ ಮಾಡುತ್ತಾರೆ.
ಅಡಿಗೇನು ಕಲಿಬೇಕಲ್ಲ ನೀವು.
ನಾನು ತರಿಯೋಕ್ಕೆ ಹೋಗ್ತೀನಿ ಮಾಡಕ್ಕೂ ಹೋದ್ರೆ ನಮ್ಮಮ್ಮ. ನಾನೆನ್ ಮಾಡ್ತೀನಿ ಅಂತ ಅಮಮ್ಮನೇ ಮಾಡ್ತಿ. ತ್ತದೆ. ನಮ್ಮಮ್ಮ ಯಾರು ಇಲ್ಲ ಅ. ಮನೆಲಿ ಆಗ ನಾನು ನನಗೆ ಇಷ್ಟ ಬಂದ ಹಾಗೆ ನಾನು ಮಾಡ.
ಚಿಕ್ಕಮಂಗಳ ಅಲ್ವಾ ಅದಕ್ಕೆ ಖುಷಿಯಾಗಿ ಇರ್ಲಿ. ಹೇಳ್ಬಿಟ್ಟು ನಿಮ್ ಜೊತೆ ಏನು ಕೆಲ್ಸ ಮಾಡ್ಸಲ್ಲ ಅನ್ಸುತ್ತೆ.
ಅಲ್ಲಿಂದ ಬಂದು ಆರಾಮಾಗಿ ಇರುವ. ತಸು ಮನ ಆಗ್ತದೆ.
ಹ್ಮ್ ನನಗು ನು ಮನೆಗೆ ಹೋದ್ರೆ ನಮ್ಮಮ್ಮ. ಕೆಲ್ಸದ ಮೇಲೆ ಹೋಗ್ಬಿಡ್ತಾರೆ ಆಗ ಅಡಿಗೆ ಎಲ್ಲ ಅಡಿಗೆ ಮನೆ ಕೆಲ್ಸ. ಎಲ್ಲಾ ನಾನೇ ಮಾಡ್ಬೇಕು ಯಾಕಂದ್ರೆ ನಾನೊಬ್ಬಳೇ ಮಗಳು.
ಹ್ಮ್
ಹ್ಮ್ ಪ್ರತಿ ಕೆಲ್ಸನೂ ನಾನೇ ಮಾಡ್ಬೇಕು.
ಯಾರು ಅಡಗೆ ಕೆಲಸ ಬಿಟ್ಟು ಇಲ್ಲ ಮಿ ಬಾಕಿ ಕೆಲಸ. ಎಲ್ಲಾನೂ ಮಾಡುತ್ತೇನೆ.
ಹಾ
ಅಡುಗೆ ಕೆಲ್ಸ ಬಿಟ್ಟು. ಬಾಕಿ ಇರುವ ಕೆಲ್ಸ. ತ್ತೆಲ್ಲಾನು ಮಾಡುತ್ತೇನೆ.
ಹಾ ನಿಮ್ಮ ಮನೆಯಲ್ಲಿ ಹ ಕೋಳಿ ಸಾಗಾಣಿಕೆ. ಸು ಮೇಕೆ.
ಅಸು ಇಲ್ಲ ಕರು ಇದೆ.
ಹ ಈ ತರ ಏನು ನೀವು ಸಾಧಣಿಕೆ ಮಾಡುವುದಲ್. ಅದೇ ಹಸು ಆಗ್ಲಿ ಕರುವಾಗ್ಲಿ ಇಲ್ಲ ಮೇಕೆ ಕೋಳಿ ಸಾಗಾಣಿಕೆ ಈ ತರ ಯಾವ್ದು ಮಾಡಲ್ವ.
ಮೊದಲು ಮಾಡುತಿದ್ವಿ ಈಗ. ಎಲ್ಲಾ ಮಾರಾಕಿದೀವಿ. ನಿಮ್ಮ ಮನೆಯಲ್ಲಿ.
ನಮ್ಮ ಮನೇಲಿ ಕೋಳಿ ಸಾಗಾಣಿಕೆ ಮಾಡ್ತೀವಿ ಹ್ಮ್ ಕೋಳಿ ಸಾಗ ನಮ್. ನಮ್ಮ ಮನೆಯಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತರ ಕೋಳಿ ಇದ್ದಾವೆ.
ಹ್ಮ್ ಹುಂಜ ಇದೆಯೆ.
ಹಾ ಇದೆ. ಎಲ್ಲಾ ಇದ್ದಾವೆ ಆದರೆ ನಮ್ಮ ಮನೆಯ ಮನೆ ಪಕ್ಕದವರಿಗೆ ನಮ್ಮ ಕೋಳಿಗಳನ್ನು ನೋಡಿ ಅವರಿಗೆ ಒ ಟ್ಟೆ ಕಿಚ್ಚಾಗುತ್ತೆ. ಹ ಆವಾಗ ಔಷಧಿಯ ಔಷಧಿಯನ್ನು ಹಾಕ್ಬಿಡ್ತಾರೆ ಕೋಳಿಗೆ.
ಸಿಕ್ತೀರಾ.
ಹನ್ ಅಂದ್ರೆ ಬಿಟ್ ಬಿಡ ಈಗ ದಿನಪೂರ್ತಿವು ಹೊರಗಡೆನೆೇ ಓಡಾಡ್ತಿರ್ತವೆ ನಮಗೇನ್ ಗೊತ್ತು ಅವ್ರ ಔಷ ಆಗ್ತಾರೆ ಅಂತ. ಹಾಗೆಯೇ ಒಂದು ಬಾರಿ ಔಷಧಿ ಹಾಕಿದ್ದರು ಹತ್ತು ಕೋಳಿ ಸತ್ತು ಹೋದವು.
ಅಷ್ಟೊಂದು ಹೋಗಿತ್ತಾ.
ಹಾ ಹತ್ತು ಕೋಳಿ ಒಂದೇಸಲಿ ಸತ್ತುಹೊದವು ಯಾರ. ಔಷಧಿಯಾಕಿ.
ಅ ಹೌದು. ಈ ಹಳ್ಳಿ ಕಡೆ ಎಲ್ಲಾ ಹಾಗೆ ಮಾಡು
ಹಾ ಹೊಟ್ಟೆ ಕಿಚ್ಚು ಜಾಸ್ತಿ ಅವದು
ಹ್ಮ್ ನಾವು ಮೊದ್ಲು. ಹ ಮನೆ ಸುತ್. ಕಲ್ಲು ಕಲ್ಲುಗಳನ್ನು ಹಾಕಿರಲಿಲ್ಲ. ಅದಕ್ಕಾಗಿ‌. ಏನನ್ನು ಕೋಳಿ ಸಾಗಾಣಿಕೆ ಆಗ್ಲಿ. ಮೇಕೆ ಕುರಿ ಏನು ಮಾಡಿಲ್ಲ. ಈಗ ಮಾಡಬೇಕು ಅಂತ ಅಮ್ಮ ಅಪ್ಪ ಮಾತಾಡಿಕೊಳ್ಳುತ್ತಿದ್.
ಹ್ಮ್ ಮಾಡಿ ಖಂಡಿತ.
ಹ